ಅ ಹುಡ್ಗುರ್ದ ಯಾಕೆ ಕ ಸ್ ದ್ವಿ ಗಡ್ಐ ನೋ ಹ ಎಲ್ಲ ಎ ಎಪ್ಪತ್ತೆಂಟು ಹೊಡದಾವ್ರೀ ಐದ್ ವಿಕೆಟ್ ಬಿದ್ದೈತಿ ನಲ್ವತ್ತಏಳ್ ಬಾಲ್ಗೆ ಎಪ್ಪತ್ತ ಏಳ್ ಬೇಕು ಇವ್ರ ಇಬ್ರು ಇದ್ರೆ ಗೆಲ್ ಗೆಲ್ಸ್ತಾರ ಮಗ ತಿಲಕ್ಕು ಶಿವಾಮ ಇೆ ಡಗ ಹ ಶಾಟ ಬಿತ್ತು ನ ಡಗೆ ಹನ ಹ ಾಷಿ ಸುಂದರ ಇಲ್ಲ ಪುಲ್ಸರಿ ಇ ಅ್ರೆ ಅವನ ಬದಲು ಶೆಡಿ ಆಾಕ್ತವ ಅಸರ ಹೋಗತಾದ ಈಗ ಹೌನು ಹದ್ ಹದ್ನಂಟು ಬಾಲ್ ಹದ್ನಾಲ್ಕು ಹ ಹದ್ನೈದು ಬಾಲ್ಗ ಹದ್ನಾಕು ಹೊಡ್ದವನ ಸಂಜು ಡಕ್ಕೋಟು ಅಭಿಷೇಕ್ ಡಕ್ಕೋಟು ಒ ನೆಕ್ಸ್ಟ್ ಮ್ಯಾಚ್ ಇಲ್ಲ ಬಿಡು ಹಾ ಹಾ
ಒನ್
ಫೋನ್ ಏ ಏ ಏ ಏಏಮಿತ್ರ ದ್ರೋಹಿ ಲೌಡೆ ದಂಗ್ ಬಿಡ್ತೀನಿ ಮತ್ತೆ ಮಾಡುವಂತೆ
ಹಾಗ ಮ
ಟ್ರಾನ್ಸಾಕ್ಷನ್
ಹ ಹಾ ಶಿವನ್ ಏನು ಫೋರ್ ಮೇಲ್ ಫೋರ್ ಹೊಡಿತ ಇದ್ದಂಗನ ಫೋರ್ ಆದ್ಮೇಲೆ ಒಂದ ಅದು
ಹ ಹ್ಮ್
ಅದ ನಮ್ಮ್ ಇಂಡ್ಯಾ ಪಿಚಕ್ ಬರತಾರ ತುಾರ ಹೊರಗಡೆ ಚಿಕ್ಲೆ ಬೇರೆ ತರ ನಿಷದ ಇವರು ಅಭಿಷೇಕ್ ಶರ್ಮ ಎಲ್ಲ ಇಲ್ದಿಂದ ನಾಯಿ ಗೆ ಹೊಡದಂಗೆ ಹೊಡಿತಾರೆ ಐ ಪಿ ಎಲ್ ಪಿ ನಲ್ಲಿ ಮರಾಡಿ ದೆ ಓಪನ್ ಬಂದ್ರೆ ಒಳ್ಳೆ ಶಟ್ ಹೊದ್ದವನೇಸಾಕು ತ ಪರ್ಮೇಶ್ವರ ಕಿಶನ್ ಕ ಕ ಕಶನ್ ಕಿಸ ಸ್ಟಾರ್ಟಿಂಗ್ ಸ್ವಲ್ಪ ಕ ಬ್ಯಾಡ್ ಕೊ ಈ ಕಾಲ ಗರ್ಗಡ್ ಫಂಕ್ಷನ್ ಕಾಲಾಮ ಹಾ ಹ ಒನ್ ಟೇಬಲ್ ನೀವು ಗ್ರೂಪ್ ಬೇಕಾಗುತ್ತೆ ನೀವು ಂತ ಫೋರ್ಟ್ ಇನ್ ಕೋಟಿ ನೀ ಶ ಹ್ಮ ಸಂಸಾರಿ ಹಾನ್ ಡಂಗ ಕ ಕಂಡಷ ಹ್ಮ್ ಹ್ಮ್ ಹ್ಮ ಇದಕ್ಕೆ ಟಸ್ ಬಿಫೋರ್ ಗಂಗ ಫೈವ್ ಡೇಸ್ ಹಿಂದೆ ಗ್ರೂಪ್ ಗೆ ಹಾಕಿದ್ರು ಸಿಟ ಸ ಚ ಹ ಅದಫಕ್ಷನ್ ಕಾಗ ಕ ಬ ಹ್ಮ ಕಂಡ ಡಿಸಪ್ಲೇ ಡಿಪಾರ್ಟ್ಮಂಟ್ವು ಉ ಪೋರ್ಟಲ್ ಸ ರೀಸ್ ಗ್ರಡ ದೆ ಹ ಹ ್ರೀ ಸ ಎಚ್ಚೇಬ ಕ್ರೀಡವನ್ನು ಅನುಮೋಿಸ ಹಿಸ ಕಂಫ್ಲಕ್ಸ್ ಕ ಸರಿ ಕರಿ ಆಐ ಏನು ಏನ್ ಹೇಳು
ದೇವ ಬೇ ಮುಗಸ ಮಾರ ಕಲ್ ನಿಿಂದ ಮನೇ ಮಾಡ್ತಾರ ಬಸಡ್ಕ ಮೂರ್ ಸಲ ಮಾಡಿದ್ರೆ ಈಗ ತುಲೆ
ಇ ಮಾಡುದ್ರಮ್ಮ ಏನು ಕೇಳ್ಸುದ ಇಲ್ಲ ಕುಡಿಲಿಕ್ ನೋಡ್ತೀನಿ ಮೂರ್ ಸಲ ಮಾಡದ್ನು ಇಲ್ಲಿ ಬಂದಿದ್ದೆ ಶುಭಮಸೆ ನತಾ ಮ ಸ ಸಲ ನೌಡ ಹ ಯಾರತ್ರ ಅವರು ಹಾ ಎರಡು ಒಂದೇ ಎರಡು ಒಂದೇ ಒಂದ್ ಐದ್ರರು ಅವೇ ಬದ ಆದ್ರಕ ಅದೇ ಐದ ಆರ ಅದೇ ಸೇಮ್ ಐ
ಇ ಅವನ್ ಕಳಿಸಿದ್ ಅವನ್ ಅಡಟ್ ಡಿಲೀಟ್ ಅದ್ರ ಬಗ್ಗೆ
ಐದ್ ಹೋದ್ ಐದಷ್ಟ
ಕಳ್ಸಿ ಇದು
ಕಂಪ್ಯೂಟರ್ ಶೇರಿಂಗ್ ಡಾಟಾ ಸೆಕ್ರ್ ಈಂಗಂತು ಬ್ಯಾಕ್ಟಾಪ್ ಅಂತ ಹೇಳ್ರಿ ರೆಡಿಯೋ ರೆಡಿಯೋ ಜಂಡ ಗ್ರಾಮಲ್ಲಿ
ಒಂಬತ್ತು ಮುಕ್ಕಾಲ್ ತಾನೆ
ಏನ್ ತಿ ಪ್ರಾಬ್ಲಮ್ಸ್ ತಾನ ಪ್ರಾಬ್ಲೆಮ್ಸ್ ತಾನೆ
ಎಸ್ಕ್ರರ್ ವಿಥ್ ಸೂಟೇಬಲ್ ಸಂಟೆಕ್ಸ್ ಅಂಡ ಎಗ್ಸಾಮಂಪಲ್ ಐದನೇ ಕ್ವೆಶ್ಚನ್ ಐದು ಆರು
ಈಸಿ ಅಪ್ಪ ಅವರಿಗೆಲ್ಲ ಹ ಏನು ಇಷ್ಟೂ ಪ್ರಾಬ್ಲೆಮ್ ಇದು ಹೆಂಗೋ ಮಾಡೋದು ನಾನು ಒಂದು
ಹೊ ಮುಗಿತಪ್ಪ ನಿಂದು ನನಿಂದು ಬೆಳಗಾಂ ಅಡ್ರೆಸ್ ಈ ಗೋಷಿ ಬೆಳಗಾಂ ಅಷ್ಟ ಅಟ್ರಿಬ್ಯೂಟ್ಸ್ ಅಂದ್ರೆ
ರ ಹ ಹೇಳ ಕೊಡ್ತನ
ಅೇ ಮಾಡ ಹ ಪ್ರಾಬ್ಲಮ್ ಇರು ಅದೇ ನೋಡಿ ಇ ಅಂದ್ರೆ ಒಂದೇ ಪ್ರಾಬ್ಲಮ್ತ್ರ ಇನ್ನೊಂದ ಬೇರೆ ಪ್ರಾಬ್ಲಮ್ ನೋಡ್ತಾ ಇದೀನಿ ನ ಅಂದ್ರೆ ಎಲ್ಲ ಒಂದೇ ತರನ ಇರೋದು ಆದ್ರೆ ಡಿಫ್ರೆಂಟ್ ಕ್ವಶನ್ ೈ ಟೇಬಲ್ ಒಂದ ಬಾಸ್ ಕೊಡ್ತೇನೆ ಮ್ದ
ಪ ಇಿಸ್ದ ಎಂಪ್ಲ ಆ ವರ್ಕ್ಸ್ ದ ಸೇಲ್ಸ್ ಡಡಿಪಾರ್ಟ್ಮೆಟ್ ಡಿಪಾರ್ಟ್ಮೆಂಟ್ ಎಮ ಸಿ ಎಲ್ಸ್ ನಂದು ಕಟಂಬಸ ಸೇಮ್ ಸಿ ಸಿಂಪಲ್ ಕಾಂಪೋಸಿಟ್ ಸಿಂಗಲ್ ಮಲ್ಟಿ ಕೀ ಸ್ಟೋರ್ ಮತ್ತೆ ರಿವರಿ ಹ ನಲ್ಲ್ಲಿವರಿ ನಲ್ ಎ ಸರ್ ಫರ್ಸ್ಟ್ ಮಾಡಲ್ ಆಟ್ರಿಬಿಟ್ಸ್ಗು ಇದೆ ಟೈಪ್ಸ್ ಸನ್ ಮಾಡದ ಆಟ ಬಿಡ್ಸ ಅಂತ ಕೇಳ್ತವಿ ಒಂದ ಮೆ ಎಫ ಪ್ರೀ ನಂಂಬರಿ ಬಟ ಕ ಇ ಸೇಮ್ ಹಂಗೆ ಹಾಕೊಂಡ ಕೆಳ ಹೋಗ್ಬಿಡದು ಹ ಹ ಕೇಳುವಂದ್ರ ಏನ್ ಅದ ಇದ ಅಲ್ಲೇ ಏನ್ ಬರ್ದ ಸರ್ ಅದನ್ನು ಸರಿ ಹ್ಮ ನತ್ ಸ ಹಲೋ ಮೆಸ ಮೆಸ ಪ್ರಾಬ್ಲಮ್ಸ್ ಅಂತು ಬಾರಿ ಅೀ ಅರ್ಥ ಮಾಡ್ಕೊೊಳ್ಳದಂತು ಶ ಹಿಂಗ ಎಲ್ಲಿ ಸಿಗಮಾ ತಗೊಬೇಕು ಎಲ್ಲಿ ರೋ್ ತಗೊಬೇಕು ಎಲ್ಲಿ ಪೈ ತಗೊಬೇಕಂದನ ಗೊತ್ತಾಗಲ್ಲ ಶಾರ್ಟ ಹ ಅದೇ ಬ ಈಗ ಪೈ ನೇಮು ರೋ ನೇಮು ಹಂಗಿ ಪೈ ಫಸ್ಟ್ ಆಗ ಇ ಒಂದ್ ಬಂದ ಒಂದ್ ಎರಡ್ ಬರುತ್ತಪ್ಪ
ಕೊ
ನೀರು ನೀರು ನೋಡ್ಬಿಡ್ತಿನನ ನೀರು ಯಾವ್ಯಾವು ಅಂತ ಫ ದ ನೇಮ್ ಆಫ್ ಆಲ್ ರೆಡ್ ಪಟ್ಸ್ ಪನ್ನಮ್ಮ ಸಮ ಕಲ್ಲರ್ ಸಿಿಕಷ್ಟು ರೆಡ್ ೈೈ ಫಂಡ ಆ ಪ್ರ ಆಫ್ ದ ಪ ರೆಡ್ಡಿರದ್ದೀನ್
ಹ್ಮ್ ಹ್ಮ
ಹ್ಮ ಅದು